ಹಾಯ್
ಹಾ್ ಕೇಳಿಸ್ತಿದಯಾ
ಹಾ ಕೇಳಿಸ್ತಿದೆ
ಏನ್ ಮಾಡ್ತಿದ್ದೀರಾ ಹ್ಮ
ನೀವು
ನ ನಾನ್ ಸುಮ್ನೆ ಕೂತಿದ್ದೀನಿ ಯಾವದಾದ್ರು ರೆಸಿಪಿ ಹೇಳ್ಕೊಡ್ತೀರಾ ನಾನ್ ವೆಜ್
ಹ ಚಿಕನ್ ಹೇಳ್ರ್ಕೊಡ್ಲಾ
ಹ್ಮ್ ಆಯ್ತು
ಪೆಪರ್ ್ರೈ
ಹಾ
ಒಂದು ಈ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೋಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಚಿಕ್ ಚಿಕ್ಾಗಿ ಕಟ್ ಮಾಡಬೇಕು ಮತ್ತೆ ಮೆಣ್ಸಿನ್ಕಾಯಿ ಇದೆಯಲ್ಲಾ ಹಸ್ಿರು ಮೆಣ್ಸಿನ್ಕಾಯಿ ಅದೊಂದು ಮೂರ್ ನಾಲ್ಕು ಮತ್ತೆ ಧನ್ಯಾ ಪುಡಿ ಖಾರ ಪುಡಿನ ಫಸ್ಟ್ ಧನಿಯಾ ಪುಡಿನ ಸ್ವಲ್ಪ ಬ್ಲಾಕ್ ಆಗಿ ಉರಿಬೇಕು ಆಮೇಲೆ ಸ್ವಲ್ಪ ಖಾರ ಪುಡಿ ನ ಉರಿಬೇಕು ಅದಾದ್ಮೇಲೆ
ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಆಕಿ
ಈರುಳ್ಳಿ ಹಾಕಿ ಮತ್ತೆ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನ ಹಾಕ್ಬೇಕು ಆಮೇಲೆ ಕಟ್ ಮಾಡಿರ್ತವಲ್ಲ ಶುಂಠಿ ಬೆಳ್ಳಳ್ಳಿ ಅದನ್ನ ಹಾಕಿ ರೋಸ್ಟ್ ಮಾಡಿದ್ಮೇಲೆ ಟೊಮೆಟೊ ಹಾಕ್ಬೇಕು ಆಮೇಲೆ ಚಿಕನ್ ಹಾಕಿ ಉಪ್ಪು ಅರಿಶಿಣ ಹಾಕಿ ಸ್ವಲ್ಪ ಬೇಯಿಸತ ಬೇಕು ಅದು ಬೆಂದಾದ್ಮೇಲೆ ನೀರ್ ಹಾಕ್ಬರ್ ಅದ್ರಲ್ಲೇ ನೀರ್ ಇರುತ್ತಲ್ಲ
ಹ್ಮ್
ಬೆಂದಾದ್ಮೇಲೆ ಇದು ನೀವು ಪೌಡರ್ನ ಎಲ್ಲ ಇದ ಮಾಡಿ ಇಟ್ಕೊಂಡಿದ್ರಲ್ಲ ರೋಸ್ಟ್ ಮಾಡಿ
ಹ್ಮ್
ಅದನ್ನ ಹಾಕ್ಬೇಕು ಅದೆಲ್ಲ ಹಾಕಿ ಪೆಪ್ಪರ್ ಹಾಕ್ಬೇಕು ಮತ್ತೆ ನಿಂಬೆ ಹಣ್ಣು ಹಾಕ್ಬೇಕು ರಸ ಆಮೇಲೆ ಚಿಕನ್ ಮಸಾಲ ಹಾಕ್ಬೇಕು ಎಲ್ಲ ಮತ್ತೆ ಉಪ್ಪೆಲ್ಲ ಹಾಕ್ಬೇಕು ಕುದ್ದೆಲ್ಲ ಆದ್ಮೇಲೆ ಟೇಸ್ಟ್ ನೋಡ್ಬೇಕು ಏನಾದ್ರು ಕಮ್ಮಿದ್ಯಾ ಅಂತ ಕಮ್ಮಿದಿದನ ಹಾಕಿ ಮತ್ತೆ ಈ ಕೊತ್ತಂಬರಿ ಮತ್ತೆ ಕರ್ಬೇವ ಇದೆಯಲ್ಲ ಅದುನ ಸಣ್ಣದಾಗಿ ಕಟ್ ಮಾಡಿ ಲಾಸ್ಟ್ಗೆ ಇನ್ನೇನ್ ಇಳಿಸತೀವಿ ಅನ್ನೋತ್ತಿಗೆ ಅದನ್ನ ಹಾಕಿ ಒಂದ್ ಕುದಿ ವರ್ಸಿ ಇಳ್ಸಿದ್ರೆ ಆಯ್ತು
ಹ
ಇದು ಪೆಪರ್ ಡ್ರೈ
ಚೆನ್ನಾಗಿರುತ್ತ ಟೇಸ್ಟ್
ಹಾ ಚೆನ್ನಾಗಿರುತ್ತೆ
ನೀವು ಟ್ರೈ ಮಾಡಿದ್ದೀರಾ
ಹಾ ನಾವ್ ಮಾಡಿದೀವಿ ನಾವ್ ಮಾಡ್ತಾ ಇರ್ತಿವಿ
ನೆಕ್ಸ್ಟ್ ಬೇರೆ ಯಾವುದಾದರೂ ಹೇಳ್ಕೊಡ್ತೀರಾ
ವೆಜ್ ಪಲಾವ್ ಹೇಳಿ ಕೊಡ್ಲಾ
ಹ ಸರಿ
ಹ್ಮ್ ಪಲಾವ್ ಬೇಕಾಗಿರೋ ವೆಜಿಟೇಬಲ್ಸ್ ಗೊತ್ತಲ್ಲ
ನಮ್ಗೆ ಯಾವ್ ಬೇಕು ಅದು
ಹ್ಮ್ ಯಾವದೇ ಆಗುತ್ತೆ ಅದು
ಹಾಂ
ಎಲ್ಲ ಕಟ್ ಮಾಡಿರ್ತೀವಾ ಮತ್ತೆ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಬೇಕು ಮತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಇದ್ರೆ ಆಗುತ್ತೆ ಎಲ್ಲಾ ಹಾಕಿ ರೋಸ್ಟ್ ಮಾಡ್ತೀವಲ್ಲಾ ಟೊಮೆಟೊ ಈರುಳ್ಳಿ ಎಲ್ಲಾ
ಹ್ಮ
ಮತ್ತು ಎಲೆ ಹಾಕ್ಬೇಕು
ಹ್ಮ
ಮತ್ತೆ ಚಕ್ಕೆ ಲವಂಗ ಬರುತ್ತಲ್ಲ ಸ್ಪೈಸಸ್ ಅದಕ್ ಬೇಕು
ಮಸಾಲೆ ಐಟಮ್ಸಾ ಹಾ
ಇದು ಗ್ರೈಂಡ್ ಮಾಡ್ಕೊಳೋದಾದ್ರು ಮಾಡ್ಬೋದು ಇಲ್ಲ ಪೌಡರ್ ಹಾಕಿಸ ಮಾಡ್ಬೋದು
ಹಾ
ಗ್ರೈಂಡ್ ಮಾಡಕಾದರೆ. ಮೆಣಸಿನಕಾಯಿ ಕೊತ್ತಂಬರಿ ಮತ್ತೆ ಧನ್ಯ ಪುಡಿ ಖಾರ ಪುಡಿ, ಮತ್ತೆ ಟೊಮೆಟೊ ಈರುಳ್ಳಿ ಹಾಕಿ ಗ್ರೈಂಡ್ ಮಾಡಬೇಕು.
ಯಾವದ ಟೆಸ್ಟ್ ಚೆನ್ನಾಗಿರುತ್ತೆ.
ಗ್ರೈಂಡ್ ಮಾಡಿದರೆ ಚೆನ್ನಾಗಿರುತ್ತೆ. ಆ ಆಮೇಲೆ ಎಲ್ಲಾ? ರೋಸ್ಟ್ ಎಲ್ಲಾ ಆದ್ಮೇಲೆ ವೆಜಿಟೇಬಲ್ ಹಾಕ್ಬೇಕು ಅದು ಸ್ವಲ್ಪ ಎಣ್ಣೆಲಿ ಇದ ಆಗಬೇಕು. ಆಮೇಲೆ ಗ್ರೈಂಡ್ ಮಾಡ್ತವಿ ಅದನ ಹಾ ಮ ಮಸಾಲೆ ಗ್ರೈಂಡ್ ಮಾಡಿರ್ತೀವಲ್ಲಾ ಅದರಲ್ಲಿ ಸ್ವಲ್ಪ ಹ ಅದಕ್ಕ ಚೆನ್ನಾಗಿ ಕುದಿಸ್ಬೇಕು ತರಕಾರಿನ ಸ್ವಲ್ಪ ಮಸಾಲೆ ಜೊತೆ ಉರಿಬೇಕು ಆಮೇಲೆ ಇಲ್ಲ ಆ ಮಸಾಲೆ ಜೊತೆ ಉರಿದರು ಆಗುತ್ತೆ. ಅದರ ಜೊತೆ ಅಕ್ಕಿ ಹಾಕಿ ಮಸಾಲೆ ಜೊತೆ ಹುರಿದ್ರು ಆಗುತ್ತೆ. ಇಲ್ಲ ಅದೆಲ್ಲಾ ಹಾಕಿ ನಾವು ಎಷ್ಟು ಗ್ಲಾಸ್ ನೀರ್ ಹಾಕಿರ್ತೀವಿ ಅಲ್ಲ ಒಂದ್ ಗ್ಲಾಸ್ ಅಕ್ ಅಕ್ಕಿಗೆ ಎರಡ ಗ್ಲಾಸ್ ನೀರ ಹಾಕ್ತೀ ಅಲ್ವಾ?
ಹ
ಹಂಗೆ ಎಷ್ಟ್ ಗ್ಲಾಸ್ ಅಕ್ಕಿ ಹಾಕಿರ್ತೀವಿ ಅಷ್ಟ ಗ್ಲಾಸ್ ನೀರ್ ಹಾಕಿ. ಮತ್ತೆ ನಿಂಬೆ ಹಣ್ಣು ಬೇಕ ಕದ್ರ ಹಾಕಬೋಹೊದು ರಸಾ ಆಮೇಲೆ ಅದಕ್ಕ ಅಕ್ಕಿ ಎಲ್ಲ ಹಾಕಿರ್ತವ್ಯಾ
ಹಾ ನಿಂಬೆಹಣ್ಣ ಹಾಕದ್ರೆ ಹುಳಿ ಬರುತ್ತೆ ಅಲ್ವಾ ರೈಸ್
ಹಾ ಬರುತ್ತೆ.
ಹಾ
ಆಮೇಲೆ ಕುದಿಯುತ್ತಲ್ಲ? ಕುದ್ದ ಮೇಲೆ ಏನಾದ್ರು ಕಮ್ಮಿ ಇದೀಯಾ ನೋಡ್ಬೇಕು. ಉಪ್ಪು ಏನಾದ್ರು ಕಮ್ಮಿ ಇರುತ್ತೆ ನೀರ್ ಹಾಕಿದ್ಮೇಲೆ. ಅದನ ಹುರ್ದ ಮೇಲೆ, ಅಲ್ಲ ಸಿಕ್ಕುದ ಮೇಲೆ, ಎಲ್ಲ ಟೇಸ್ಟ್ ಎಲ್ಲ ನೋಡಿರ್ತೇವಲ್ಲಾ? ಸರಿ ಆದ್ಮೇಲೆ ಲಾಸ್ಟ್ ಗೇ ಮೇಲೆ ಕೊತ್ತಂಬರಿ ಹಾಕ್ಬೇಕು. ಎಷ್ಟ ವಿಸಿಲ್ ಬೇಕ ಅಷ್ಟ ಹೊಡ್ಸಿ ಮತ್ತೆ? ಎಲ್ಲಾ ಮಸಾಲ ಮಾತ್ರ ಎಲ್ಲಾ ಮೇಲೆ ಬಂದಿರುತ್ತೆ ಅಡಿಗಡೆ ರೈಸ್ ಮಾತ್ರ ಇರುತ್ತೆ ಎಲ್ಲ ಮಿಕ್ಸ್ ಮಾಡಬೇಕು ಚಂದ ಹಾಗೂ ಪಲಾವ್ ರೆಡ
ಚೆನ್ನಾಗಿರುತ್ತಾ?
ಚೆನ್ನಾಗಿರುತ್ತೆ.
ಹಾ ನೀವ್ ಔಟ್ ಸೈಡ್ ಎಲ್ಲಾ ಫಡ್ ತಿಂತೀರಾ?
ಹು ತಿಂತೀವಿ.
ಯಾವದು ಜಾಸ್ತಿ ತಿಂತೀರಾ?
ನಾನ್ ಜಾಸ್ತಿ ಚಾರ್ಸೆಗೆ ಹೋಗೋದು. ಚಾಟ್ಸ್ ಜಾಸ್ತಿ ತಿಂತೀನಿ. ಇಲ್ಲಾ ಅದ ಬಿಟ್ರೆ ಬಿರಿಯಾನಿ.
ಹೇಗಿರ್ತ ಟೇಸ್ಟ್ ಯಾವ್ ತರ ಬಿರಿಯಾನಿ ಇಷ್ಟೇ ನಿಮ್ಗೆ.
ನಂಗೆ? ಈ ರೈಸ್ ಬೇರೆ ಮಸಾಲೆ ಬೇರೆ ಹಂಗ್ ಮಾಡಿರ್ತಾರಲ್ಲ ಅದಿಷ್ಟ ಆಗಲ್ಲ? ಎಲ್ಲಾ ಒಟ್ಟಿಗೆ ಹಾಕಿ ಮಾಡಿರ್ತಾರಲ್ಲ ದಮ್ ಬಿರಿಯಾನಿ. ಅದ ಇಷ್ಟ ಆಗುತ್ತೆ ಜಾಸ್ತಿ. ಮತ್ತೆ ಚಾಟ್ಸ್ ಅಲ್ಲಿ ಗೋಬಿ ತಿನ್ನೋದ ಜಾಸ್ತಿ ಹು
ಕೇರಳ ಸ್ಟೈಲ್ ಬಿರಿಯಾನಿ ಇಷ್ಟ ಆಗಲ್ವಾ?
ಅದು ಅಷ್ಟ ಇಷ್ಟ ಆಗಲ್ಲ?
ಹ್ಮ
ನಿಮ್ಗೆ
ನಂಗೆ ಎರಡು ಹ್ಮ ಬಿರಿಯಾನಿನ ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡಿದೀನಿ ಅಳದ ತರ ಬಿರಿಯಾನಿ ಇಷ್ಟ ಆಗುತ್ತೆ
ಹ್ಮ್
ಇನ್ಯಾವ್ ರೆಸಿಪಿ ಬರುತ್ತೆ ನಿಮ್ಗೆ
ನಮಗೆ ಇನ್ನು ಹಿಂಗೆ ಮಾಮೂಲಿ ಅಡ್ಗೆ ಮಾಡದ್ನೆಲ್ಲ ಮಾಡ್ತೀನಿ ಮಟನ್ ಅದೆಲ್ಲ ಮಾಡ್ತೀನಿ
ಹಾ ಇದು ವೆಜಿಟೇಬಲ್ಸ್ ಹೇಳಿದ್ರಲ್ವಾ ಗುಜಜು ತರ ಅ ಹೇಗ್ ಮಾಡುದು
ಅದು ಎಲ್ಲಾ ಮಿಕ್ಸ್ ವೆಜಿಟೆಬಲ್ ಆಾಕ್ತೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪಟ್ ಮಾಡ್ತೀನಿ ಆಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ತೀನಿ ಅದೆಲ್ಲ ಹಾಕಿದ್ಮೇಲೆ ಹ್ಮ್ ಒಗ್ಗ್ರರಣೆ ಮಾಡ್ತೀನಲ್ಲಾ ಟೊಮೆಟೆ ರುಳ್ಳಿ ಸಾಸಿವೆ ಎಲ್ಲಾಗ್ತ ಆಮೇಲೆ ತರಕಾರಿ ಹಾಕ್ತೀನಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತೀನಿ ಆಮೇಲೆ ಧನ್ಯಾ ಪುಡಿ ಖಾರ ಪುಡಿ ಮತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ಅದಲ್ಲಾಕಿ ಸ್ವಲ್ಪ ನೀರ್ ಹಾಕ್ತೀನಿ ಜಾಸ್ತಿ ನೀರ್ ಹಾಕಲ್ಲ ಅದು ತರಕಾರಿ ಪೇ ಅಷ್ಟು ಮಾತ್ರ
ಹ್ಮ್
ಹಸತ ನೀರ ಹಾಕಿ ಉಪ್ಪು ಅರಶಣ ಎಲ್ಲ ಹಾಕ್ತೀನಿ ಮತ್ತೆ ಅದ ಕುದ ಟೇಸ್ಟ್ ನೋಡ್ತೀನಿ ಕುದ್ಮೇಲೆ ಏನಾದ್ರರು ಕಮ್ಮಿ ಇದ್ಯಾಾ ಅಂತ ಹೇಳಿ ನೋಡಿ ಅದನ್ನ ಹಾಕಿ ಹ ಬೇಷ್ಟ ಬಿಸಿಲ್ ಹೊಡ್ಸಿ ಲಾಸ್ಟ್ಗೆ ಅಹ್ ಕಾಯಿ ತುರ್ದಿರ್ತೇವಲ್ಲಾ ಅದು ಮತ್ತೆ ಕೊತ್ತಂಬರಿ ಕಟ್ ಮಾಡ ಹಾಕ್ತೀನಿ ಆಮೇಲೆ ನ್ನ ಇಳಿಸ್ತೇಿ ಅಷ್ಟೇ ಅದ ಈಸಿ ಅರ್ಜೆಂಟಿ ಮಾಡೋದು
ಬೇಗ ಮಾಡ್ಕೊಳ್ಬೋದು ತರಾನ ಹಾ ಇನ್ ಅದು್ ಬಿಟ್ಟು
ಅದ ಬಿಟ್ಟು
ಹ ಸ
ಇನ್ನು ಪಲ್ಯ ಐಟಮ್ಗಳನೆಲ್ಲ ಮಾಡ್ತೀನಿ
ಹ್ಮ
ಎಲ್ಲಾ ತರಕಾರಿದು ಪಲ್ಯ ಮಾಡ್ತೀನಿ ಪಲ್ಯ ಮಾಡುವ ತರ್ಕಾರಿದ ಮಾತ್ರ
ಆ ಇನ್ನುೂ ಸ್ವೀಟ್ಸು
ಸ್ವೀಟ್ಸ್ ನಂಗೆ ಅಷ್ಟು ಗೊತ್ತಿಲ್ಲ ಗುಲಾಬ್ ಜಾಮೂನ್ ಗೊತ್ತು ಪಾಯಸ ಗುತ್ತಷ್ಟೆ ನಾನು ಮನೇಲಿ ಮಾಡಲ್ಲ
ಹ್ಮ್
ಗೊತ್ತಿಲ್ಲ ಅಲ್ಲ ಅದಕ್ಕೆ ಮಾಡಕ್ ಹೋಗಲ್ಲ ಮತ್ತೆ ಯಾರು ತಿನ್ನದು ಇಲ್ಲ ಅದಕ್ಕೆ ಮಾಡಲ್ಲ
ಹ್ಮ ಅಷ್ಟು ಇಷ್ಟ ಆಗಲ್ ಸ್ವೀಟ್ಸ್
ಹ್ಮ್ ಅಂದ್ರೆ ಮಾ ಚೆನ್ನಾಗಿದ್ರೆ ಎಲ್ಲ ತಿಂತಾರೆ ನಂಗೆ ಮಾಡಕ್ ರ ಎಲ್ಲ ಅದಕ್ಕೆ ಮಾಡಲ್ಲ ನೀವ್ ಯಾವ್ದ್ರರು ಹೇಳ್ಕೊಡಿ ಮಾಡ್ತೀನಿ
ನಾ ತುಂಬಾ ಸ್ವೀಟ್ಸ್ ಮಾಡ್ತೀನಿ ಅಂಡ್ ಸ್ವೀಟ್ಸ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದ ಮಾಡ್ಬೇಕು ಅಂತಿಲ್ಲ ನೀವ ಹೇಳಿದ್ರಲ್ಲ ಆತರ ಪಾಯ. ೊ ಗುಲಾಬ್ ಜಾಮೂನ್ ಗ ಇನ್ನು ರ. ಕೂಲ್ಲ ಮಾಡ್ತೀನಿ.
ಹಾ ರಸಗುಲ ಎಲ್ಲ ನಾನು ನೋಡಿದ್ದೀನಿ ಮಾಡ್ಬೇಕು ಅನ್ಕೊಂಡಿದ್ದೀನಿ,
ಹ್ಮ್. ಇದು ಡ್ರೈ ಫ್ರೂಟ್ಸ್ ಲಡ್ ಅದು ಸ್ವೀಟ್ ಸ್ವೀಟ್ ಇರುತ್ತಲ್ವಾ ಅದಕ್ಕೋಸ್ಕರ ಅದ್ ಮಾಡ್ತೀನಿ. ಮತ್ತ್ಮ ಕೊಬ್ಬರಿ ಮಿಾಯಿ.
ಹಾ.
ಆಥರದ್ದು ಟ್ರೈ ಮಾಡಿದ್ ನೀವು,
ಹ್ಮ್.
ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ಹೇಳ್ಕೊಡ್ತೀನಿ ನಿಮಗೆ. ಹೇಗ್ ಮಾಡಿದ್ರು ಅಂತೆಲ್ಲ ಹ್ಮ್. ಮತ್ತೆ.
ಮತ್ತೆ ನೀವ ಹೇಳಿ.
ಹ. ಹೇಗಿತ್ತು ಇವತ್ತು ದಿನ ಹಾ.
ಚೆನ್ನಾಗಿತ್ತು ಮಳೆಲ್ಲಾ ಇದ್ಯಾಾ.
ಮಳೆ ಅಷ್ಟಿದೆ ಮೋಡ ಉಂಟು ನಿಮ್ ಸೈಡ್.
ನಮಸೇನು ಒಂದೆರಡು ಮೂರ್ ಅಂಗಿ ಬಂತಸ್ತಿ.
ಹ್ಮ್.
ಮೂೋಡ ಇತ್ತು.
ಸರಿಯಗ ಬಾಯ್.
ಸರಿ ಬಾಯ್.